ಎ ಸರ್
ಸ ನಮಸ್ಕಾರ ಸರ್
ನಮಸ್ಕಾರ ಸರ್ ಹೇಳ ಸರ್ ಮತ್ತೆ ಸಮಾಚಾರ ಹಲೋ
ಸರಿ ಏನಾದ್ೂ ಕೇಳ್ತಾ ಇದೆಯಾ
ಹಾ ಕೇಳ್ತಾ ಇದ್ದ ಸರ್ ನಿಮ್ಗೆ ಸರ್
ಏನ್ ಕಳ್ತಾದೆ ಸರ್
ಗಂತೂ ಸರಿ ಹಗಿ ಅಕ್ಕೆ ಗೊತಾ ಇಲ್ಲ ಸರ್ ಹಲೋ
ಹಲೋ ಸರ್ ಹಲೋ
ಹಾ ಹೇಳಿ ಸರ್
ಸರ್ ನಮ್ಗೆ ಕರೆ ಮಾಡದಕ್ಕೆ ಧನ್ಯವಾದಗಳು ನೀವು ಹೆಂಗಿದ್ದರಾ ಈಗ ನಿಮ್ಮೂಊರಲ್ಲಿ ಹಾ ಸರ್ ಹಾ ಹಲೋ ಸರ್ ಹೇಗಿದ್ದಾರ ಚೆನ್ನಾಗಿದ್ದಾರಾ ಸರ್
ಹಾ ಚೆನ್ನಾಗಿದೆ ಸರ್ ನೀವು
ನಾವು ಕೂಡ ಚೆಾಗಿದ್ದೇವೆ ನಿಮ್ಮ ಆ
ನಿಮ್ಮ ಹೆ ಸರ್ ನಿಮ್ಮ ಹೆಂಡ್ತಿ ಮಕ್ಕಳು ಎಲ್ಲಾ ಚೆನ್ನಾಗಾರ ಸರ್ ಸುಖಕರಾಗಿದ್ದಾರ ಸರ್
ಹಾ ಸರ್ ಚೆನ್ನಾಗಿದ್ದಾರೆ ಸರ್ ನೀಮ್ ಹೆಂಡ್ತಿ ಮಕ್ಕಳು ಹೆಂಗಿದ್ದಾರೆ ಸರ್
ನಮ್ಗ ಇನ್ನೂ ಮದುವೆ ಆಗಲ್ಲ ಸರ್ ನಾವು ಇನ್ನೂ ಬ್ಯಾಚುಲರ್ ಸರ್ ಹೇಗದೆ ಸರ್ ನಿಮಗೆಲ್ಲಾ ಮದುವೆ ಚೆನ್ನಾಗಿದ್ದಾರೆ ಅಂತ ಎಲ್ಲ ವ್ಯಕ್ತಿ ಮಗಳು
ಚೆನ್ನಾಗಿಲ್ಲ ಸರ್ ಮಕ್ಕಳೆಲ್ಲಾ ಇಲ್ಲ ಹೆಂಡತಿನೂ ಇಲ್ಲ ಇನ್ನು ಬ್ಯಾಚುಲರ್ ಲೈಫ್ ಸರ್ ನಮ್ದು ಸರ್ ನಿಮಂಗ ನ ಇಿಲ್ಲ ಸರ್ ಹಂಗೇನ ಇಲ್ಲ ಸರ್ ನಾವು ಈಗ ನಿಮ್ಗೆ ಕರೆ ಮಾಡಿದ್ದು ಏನಂದ್ರೆ ನಿಮ್ಮು ಹೊಲದಲ್ಲಿ ಏನೇನು ಬೆಳತಿೀರ ಸರ್ ಮತ್ತೆ ನಿಮ್ದ ದಿನದ ಕೆಲಸಗಳನ್ನು ಕೇಳಲಿಕ್ಕೆ ಕರೆ ಮಾಡಿದ್ದೇವು ಸರ್ ನಾವು
ಹೌ ಇಲ್ಲಿ ನೋಡಿ ಸರ್ ರತ್ತತೆ ಬೀುತ್ತೆ ಸರ್ ಮತ್ತೆ ಕಬ್ಬು ಬೀಳುತ್ತೆ ಸರ್ ಮತ್ತೆ ಗಂಜಾ ಬೀಳುತ್ತೆ ಸರ್
ಸರಿ ಗಾಂಜೆ ಎಲ್ಲಾ ನಿಷೇಧ ಕಾರಾರಿ ಪದ ಇದರಲ್ಲಿ ಬರುತ್ತೆ ಸರ್ ಗಾಂಜಿ ಎಲ್ಲ ಬೆಳೆಬಾರ್ದ ಸರ್ ನೀವು ಈಗ
ಸರ್ಕಾರದಿಂದ ಅನುಮತಿ ಪಡೆದೆ ಎಲ್ಲಾ ಬೀಳ್ತವಿ ಸರ್
ಹೌದ ಸರ್ ನೀವು ಆಯುರ್ವೇದಿಕ್ಕಗ ಇ ಏನಾದ್ರು ಮಾಡ್ತಾ ಇದೀರ ಸರ್ ಗಂಜಿ ಅದು ಬೆಳಿಬೇಕಂದ್ರೆ ಆಯುರ್ವೇದಕ್ ಇದಕ್ಕದು ಕೊಡ್ತಾರೆ ಸಲ ಮಸರ್ ನಿಮ್ಮ್ಊರಲ್ಲಿ ಮಳೆ ಇದು ಇಲ್ಲ ಅಂತಲ್ಲ ಸರ್ ಹೌದು ಅಲ್ವಾ
ಹೌದು ಸರ್ ನಮ್ಮ್ೂಊರಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗ್ತ ಇಜಿ ಅ ಯಾಕೆಂತಂದ್ರೆ ಎಲ್ಲಾರೂ ಗಿಡವನ್ನು ಕಡಿಸಿಬ ಬಿಡ್ತಾರೆ ಸರ್ ಅದಕ್ಕೆ ಕರ್ಣ ಮಳೆ ಆಗ್ತಾ ಇಲ್ಲ ಮತ್ತೆ ಇನ್ನೊಂದ ಕಾರಣ ಅಂತ ಅಂದ್ರೆ ಊರಲ್ಲಿ ಬಾಳ ಹುಡುಗರಿಗೆ ಬಾಳ ಕಾಡ್ತಾರೆ ಸರ್ ಹುಡುಗರ್ ಅದಕ್ಕೆ ಮಳೆ ಆಗಲ್ಲ ಸರ್
ಸರ್ ಹೌದು ಸರ್ ಮತ್ತೆ ಈಗ ನಿಮ್ಮ ದ್ರಾಕ್ಷಿ ಪಡದಲ್ಲಿ ಒಂದು ದಿನಕ್ಕೆ ಎಷ್ಟು ಲೀಟರ್ ಎಣ್ಣೆ ಹೊಡಿತೀರಾ ಸರ್ ನೀವು ದ್ರಾಕ್ಷಿಗೆ
ಈಗ್ ನೋಡಿ ಸರ್ ಈಗಂತ ನೋಡಲ್ಲ ಸರ್ ಯಾಕೆಂತಂದ್ರೆ ಮುಂದೆ ಅಕ್ಟೋಬರ್ ಆ ಅಕ್ಟೋಬರ್ ನವಂಬರ್ ಜನವರಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ನಾಕ್ ತಿಂಗ್ಗಳ ಹಂತತ್ರ ಕಡಿಮೆ ಹೊಡ್ತರ್
ಇಲ್ ವೆಡ್ತ ಮ ಈಗೆಲ್ಲ ಅದು ಹಸಿರು ಚಗುರು ಮಂಜುರುತ್ತಲ್ಲ ಸರ್ ಹೆಚ್ಚಿಗೆ ಅದು ಏನೋ ಕುಡಿಯೋದು ಕಟ್ ಮಾಡೋದು ಸರ್ ಮತ್ತೆ ದನಗಳಿಗೆ ಹಾತಾರಂತೆ ಇದೆಲ್ಲ
ಹೌದ ಸರಿ ಕುಡಿ ಬಂದಿ ಸರ್ ಜಾಸ್ತಿ ಆದ್ರಲ್ಲಿ ಸಬೆ ನೋಬಬೇಕ ಸ ನಲ್ಕು ಸಕೆ ಸರ್
ಹೌದ ಸರ್ ಹೌದಾ
ಇದು ಮೂರು ಮಾಡಿ ನಲ್ಲಿ ಸೌಕ್ಕೆ ನಾಲ ಹೊಂದತ ಸರ್ ನೆಕ್ಸ್ಟ್ ನಾಲ್ಕಲ್ಲಿ ಹೊಂದ ಹೊಡ್ತೇವೆ ಸರ್ ನೆಕ್ಸ್ಟ್ ಎರಡಲ್ಲಿ ಸರ್ ಅಲ್ಲಿಗೆ ಸ ಸಬ್ಕನೆಲ್ಲ ಮುಹಿತ ಸರ್ ಮುಂದೆ ಎಡ ಬಿಸಿ ತಗದ್ಬ ಸರ್ ಬಿಸಿ ಮತ್ತೆ
ಸರ್ ನೀವು ನೆಟ್ವರ್ಕ್ ಇರೋಂತ ಪ್ರದೇಶದಲ್ಲಿ ಬನ್ನಿ ಸರ್ ನಿಮ್ದೊ ನೀಿ ಚೆನ್ನಾಗಿ ಕೇಳ್ತಾ ಇಲ್ಲ ಸರ್
ಹಾ ನೋಡಿ ಸರ್ ಈಗ
ಹಾ ಈಗ ಚೆನ್ನಾಗಿ್ ಕೇಳ್ತಾ ಇದೆ ಸರ್ ನೀಏನ್ ಮಾಡ್ತಾ ಇದೀಾ ಈಗ ಹೇಳಿ ಸರ್ ಏನು ನಾಲ್ಕು ಎಲ್ಲಿ ನಾಲ್ಕ ಲ್ಲಿ ಸಲಕಿ ಏನ ಇಂತ ಹೇಳ್ತಾ ಇದಾರ ಸರ್ ಮತ್
ಸಬ್ಕೆನ್ ಅದು ದ್ರಾಕ್ಷಿಯಲ್ಲಿ ಸಬಕೆನ್ ಅಂತ ಬರುತ್ತೆ ಸರ್ ನಾಲ್ಕ ಸಿಕೆನ್ ಮಾಡ್ತಾರೆ ಸರ್ ಎಲ್ಲರೂ ನಾವು ಮಾತ್ರ ಮೂರ ಸಬ್ ಬ್ನ್ ಮಾಡುದು ಸರ್ ಯಾಕೆಂತಂದ್ರೆ ನಾವು ತುಂಬಾ ಕಡಿಮೆ ಖರ್ಚಿನಲ್ಲಿ ಉತ್ತಮ್ ಆದಾಯ ಪುಡಸ್ ನಾವು ಸ್ವಲ್ಪ ಹ ಹೆಚ್ಚು ಆದಾಯ ಪೂರಿತ
ನೀವ ದ್ರಾಕ್ಷಿಯ ಉತ್ತಮ ಬೆಳೆಗಾರ ಅಂತ ಹೇಳ್ತಾ ಇದ್ದಾರೆ ಸರ್ ನಮ್ರ್ ನಿಮ್ಮ ಊರಲ್ಲಿ ಎಲ್ಲಾರೂ
ಹ ಹಾಗೇನಿಲ್ಲ ಸರ್ ನಮ್ಕಿನ್ನ ತುಂಬಾ ಚೆನ್ನಾಗಿ ಬೆಳೋರ್ತಾರೆ ಸರ್ ಯಾಕೆಂತಂದ್ರೆ ನಾವೇಂದ್ರರು ತಪ್ಪಾಗೋಗುತ್ತೆ ಸರ್ ಯಾಕೆಂತಂದ್ರೆ ನಮ್ ಕಿಂತ ಚೆನ್ನಿದ್ರಾಕ್ಷಿ ಬೆಳಿಯೋರು ಇರ್ತಾರೆ ಸರ್ ಯಾಕಂದ್ರೆ ಅವ್ರ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬಂದಿರ್ತಾರೆ ಸರ್ ಹೆಂಗ್ ಬೆಳಿಬೇಕು ಹೆಂಗ್ ಮಾಡ್ಬೇಕಂತ ನಾವೇಂದ್ರೆ ತಪ್ಪಾಗುತ್ತೆ ಸರ್ ಅಲ್ಲ ಹೌದು ಸರ್ ಇಲ್ಲಿ ನಮ್ಮ ಹೊಲ್ ಪಕ್ಕದಲ್ಲಿ ಒಬ್ಬರು ಇದಾರೆ ಸರ್ ಆ ಅಕ್ಷಯ ಕುಮಾರ್ ಅನ್ನ ಅಪ್ಪು ಚ ಕೊಂಡ ಇತ್ತ ಸರ್ ಅವ್ರು ತುಂಬಾ ಚೆನ್ನಾಗಿ ದ್ರಾಕ್ಷಿ ಬೆಳೆ ಮೇಂಟೈನ್ ಮಾಡ್ತಾರೆ ಅವರು ಇರದೇ ಆರ್ ಎಕರೆ ಜಮೀನ್ ಸರ್ ಅದ್ರಲ್ಲಿ ಐದು ಎಕರೆ ದ್ರಾಕ್ಷಿ ಮಾಡಿಬಿಟ್ಟಿದ್ದಾರೆ ಸರ್ ಅವ್ರು
ಹ್ಮ ಹೌದ ಸರ್ ಅವರು ಕೂಡ ಮಾಡಿದಾರ ಅಂತ ಕೇಳ್ಪಟ್ಟಿದ್ದೇನೆ ಸರ್ ಮತ್ತೆ ನೀವು ಆರೋಗ್ಯದಲ್ಲಿ ಹೇಗಿದೆ ಸರ್ ಎಲ್ಲ
ನಮ್ಮ ನಮ್ಮ ಆರೋಗ್ಯದಲ್ಲಿ ತುಂಬಾ ತುಂಬಾ ಸು ಉಪಕಾರವಾಗಿದೆ ಸರ್ ನಮ್ಮ ಫ್ರೆಂಡ್ ಅವಿನಾಶ್ ಅಣಗಂಡಿ ಅವರು ಅವ್ರು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇವರು ಆಗಿದೆ ಸರ್ ಯಾಕೆಂತಂದ್ರೆ ಅವ್ರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಗಂಜ ಸೇವನೆ ತುಂಬಾ ಜಾಸ್ತಿ ಮಾಡ್ತದೆ ಸರ್ ಯಾಕೆ ಯಾಕೆಂತಂದ್ರೆ ನಮ್ಮ ಹೊಲದಲ್ಲಿ ಬೆಳೋದ್ರಂದ ಅವ್ನು ಸ್ವಲ್ಪ ತುಡುಗು ಮಾಡ್ತ ಶಕ್ತಿ ಇದಾನೆ ಸರ್ ಅವ್ನು.
ಏನ್ ಸರ್ ಏನ್ ಮಾಡ್ತಿದಿದ್ದಾರೆ ಸರ್ ಅವರು
ಅವರು ಗಂಜಾ ಸೇದಿ ಸೇದಿ ಅವ್ರು ಆರೋಗ್ಯ ತುಂಬಾ ಹದಗೆಟ್ಟ ಸರ್ ಯಾಕೆಂತ ಅಂದ್ರೆ ಹಂ
ಈಗ ನಿಮ್ಮಲ್ಲಿ ದನ ಕರುಗಳು ಎಲ್ಲ ಇದೆಯಲ್ಲ ಸರ್ ನಿಮ್ಮ್ ಹಲ್ದಲ್ಲಿ
ಹಾ ಇದೆ ಇದೆ ಸರ್
ಸರ್ ದನ ಕರುಗಳಿಂದ ಏನೇನ್ ಲಾಭ ಪಡಿತೀರಾ ನೀವು
ತಲ ಕಾಗಳಿಂದ ನೋಡಿ ಸರ್ ಅವ್ ಅವಕೆ ಫರ್ಸ್ಟ್ಗೆ ತರ್ಬೇಕ್ ಸರ್ ದುಡ್ಡು ಹಾಕಿ ತರಬೇಕು ಸರ್ ಎಮ್ಮೆ ತರಬೇಕು ಅವ್ತಂದ್ ನಮ್ಮ ಹತ್ರ ಯಿತವಲ್ಲ ಸರ್ ಅವಾಗ ಕರು ಹಾಕುತ್ತೆ ಸರ್ ಕರು ಹಾಕಿದ್ಮೇಲೆ ಅವಕ್ಕೆಲ್ಲ ವ್ಯವಸ್ಥಾ ಮಾಡಿ ಸರಿಯಾಗಿ ವ್ಯವಸ್ಥೆ ಮಾಡಿ ದುಡ್ಡು ಮಾಡ್ಬೇಕು ಸರ್ ಕರು ಅಲ್ಲಾ ಮತ್ತೆ ಡೈಲಿ ಹಾಲ್ ಹಾಕ್ಬೇಕು ಸ ಅಲ್ಲಿ ಯರ್ ಸೋತಾರ ಅವರು ಸರ್ ಅವ್ರ ಆಗ್ಬೇಕು ಹಾಲ್ ಹಾಕಿ ಅದರಿಂದ ಬಂದ ಹಣ ಅದು ಲಾಭ ಸರ್ ಮತ್ತೆ
ಅದ್ರಂದ ಆದಾಯ ಅಷ್ಟಕ್ಕ ಅಷ್ಟೇ ಸರ್ ಯಾಕೆಂತಂದ್ರೆ ಬಾಳ ತುಂಬಾ ಖರ್ಚು ಇರುತ್ತೆ ಸರ್ ನಮ್ದದೆಲ್ಲಾ ಅದಕ್ಕೆ ಖರ್ಚು ಮತ್ತೆ ಅದಕ್ಕೆ ಕೆತ್ತು ತಿಂಡಿ ಮತ್ತೆ ಅವೆಲ್ಲ ಹಕ್ಬೇಕಲ್ಲ ಸರ್ ನೋಡಿ ಸರ್ ಒಂದ್ ದಿನಕ್ಕೆ ಒಂದ್ ಇನ್ನ ಒಂದ್ ಹಸ ಇಂದ ಐನೂರು ಪ ಲಾಭ ಆದ್ರೆ ಅಲ್ಲಿ ಎರಡ್ನೂರ ಐತ್ತು ರೂಪಾಯಿ ಅದ್ಕ್ಕೆ ಒಳ್ಳೆ ವಾಪಸ್ ಖರ್ಚು ಮಾಡ್ಬೇಕು ಸರ್ ಅದಕ್ಕೆ ಎರಡ್ನೂರ ಐತ್ತು ರೂಪ
ಆರ್ಡನೂರ್ ಐವತ್ತು ಲಾಭ ಆಗುತ್ತಲ್ಲ ಸರ್ ಮತ್ತೆ ಗೊಬ್ಬ್ರ ಅನ್ನದು ಸಿಗುತ್ತಲ್ಲ ಸರ್ ಅದರಿಂದ
ಹೌದು ಬಿಡಿ ಸರ್ ಅದೆಲ್ಲ ನಾವ್ ಹಲ್ಕೆ ಹಾಕಂಬಿಡ್ತತಿ ಸರ್ ನಾವೆಲ್ಲ ಮಾರ್ಕ್ ಹೋಗಲ್ಲ ಸರ್ ಯಾಕೆ ಅಂತಂದ್ರೆ ನಮ್ ಹೊಲಾ ಫಲವತ್ತತೆ ಆಗಿರ್ಬೇಕಲ್ಲ ಸರ್
ಅಲ್ಲ ಸರ್ ನಿಮ್ಗೆ ಇದದ್ವಿಗುನ ಲಾಭ ಎಲ್ಲ
ಹೌದೌದು ಸರ್ ಲಾಭ ಆಗುತ್ತೆ ಸರ್ ಅದ್ರಂದ ಖಂಡಿತ ಲಾಭ ಆಗುತ್ತೆ ಸರ್ ಮತ್ತೆ ಅದ್ರ ಕರುವಿಂದು ಸಹ ತುಂಬಾ ಲಾಭ ಆಗುತ್ತೆರ್ ಸರ್
ಸರ್ ಅದು ಒಂದು ಕರುವರುವಿಗೆ ಏನಂತ ಮಾಡ್ತವೆ ಸರ್ ವರ್ಷಗೊಂದು ಆಗ್ತದೆ ಸರ್ ಅದೆಲ್ಲ ಆಯ್ತು ಸರ್ ಮತ್ತೆ ಇದು ಸರ್ ಅದಕ್ಕೆ
ಕರ ಎಮೆ ಕರ ಸರ್
ಹಸು ಹಸು ಸರ್ ಹಸುವಿನ ಬಗ್ಗೆ ಮಾತಾಡ್ತಾ ಇರೋದು ಸರ್ ಹೆಮ್ಮೆಯ ಬಗ್ಗೆ ಅಲ್ಲ ಸರ್ ನಾವು
ಹೌದಾ ಸರ್ ಅದು ಹಸು ನೋಡಿ ಸರ್ ಅದು ಹೆಣ್ಗಾ ಅತ್ತಂದ್ರೆ ಅಟ್ಟೆ ಒಂದ ಒಂದ್ ವರ್ಷದತ್ತಂದ್ರೆದಕ್ಕೆೈದು ಸಾವರ ಆ ಸರ್ ಸರ್ ೋರಿತ್ತ ಅಂದ್ರೆ ಅದಕ್ಕೆ ನೋಡ್ ಸರ್ ಸರಿಯಾಗಿ ಬೆಳವಣಿಗೆ ಆಗಿದ್ರೆ ಅದು ಐವತ್ ಸಾವಿರ ಅರವತ್ ಸಾವಿರ ಹಿಡ್ಕೊಂಡು ಒಂದ ಲಕ್ಷ ತನ ಮಾಡ್ಬೋದು ಸರ್ ಅದು ಅಷ್ಟೆಲ್ಲಾ ಲಾಭ ಆಗುತ್ತೆ ಸರ್ ಮತ್ತ ಅದಕ್ಕೆ ಸರಿಯಾಗಿ ನಾವು ಮೇಂಟೆನೆನ್ಸ್ ಮಾಡ್ಬೇಕಕ್ ಸರಿ ನಾವು ಇದಕ್ ಬಂದ್ಬಿಟ್ಟಿದ್ದವಿ ಸರ್ ಈ ಕಡೆ ಎಲ್ಲಾ ಟ್ರಿಪಿಗೆ ಬಂದ್ಬಿಟ್ಟಿದ್ದೆ ಸರ್ ಈಗೆಲ್ಲಾ
ಹೌದ ಸರ್
ಹೌದೌದು ಹೌದು ಸರ್ ಹಾಕ್
ಹ ಸರ್ ಮತ್ತೆ ಏನ್ ಮಾಡ್ತಾ ಇದ್ದೀರ ಈಗ ನಿಮ್ ಕೆಲಸ ಕಾರ್ಯಗಳು
ಕೆಲಸ ಕಾರ್ಯಗಳೆಲ್ಲ ಮುಕ್ತಾಯಗೊಂಡಿವ್ ಸರಿ ಯಾಕೆಂತಂದ್ರೆ ಈಗ ಮುಂಚೆ ಹೇಳಿ ನೋಡಿ ಸರ್ ಎಲ್ಲಾ ಹೋಗಿ ಕಾರಂಜಿ ಎಲ್ಲ ಹಚ್ಚಿ ಪೈಪೆಲ್ಲ ಅಡ್ಡಿ ಬಂದ್ಬಿಟ್ಟು ಸರ್ ಈಗ ಈಗ ್ರಿಿಗೆ ಬಂದ್ಬಟ್ಟಿದೆ ಸರ್ ಹೊಗೆ ಹಗಲ್ಲ ನಮ್ಮ ಫ್ರೆಂಡ್ಸ್ ಜೊತೆಲ್ಲ
ಹಾ ಸರ್ ಟ್ರಿಪ್ಗೆ ಎಲ್ಲ ಹೆಂಗ್ ನಡತಾ ಇದೆ ಸರ್
ಟ್ರಿಪ್ ಎಲ್ಲ ತುಂಬ ಆರ ಆಾಗಿದೆ ಸ ರವಾಗಿದೆ ಸರ್ೆ ಸದ
ಹೌದಾ ಸರ್ ಮತ್ತೆ ನಿ ಟ್ರಿಪ್ ಎಲ್ಲಾ ಚೆನ್ನಾಗಿ ನೀಡ್ತಾ ಇದಯಾ
ಚೆನ್ನಾಗಿ ಆ ಸರ್ ಎಲ್ಲರ್ ನಾವು ಹೋಗ್ತಾ ಇದ್ದೇವೆ ಈಗ ಮನೆಗೆ
ಹ ಆಸ
ಹೌದು ಸರ್
ಸರ್ ಮತ್ತೆ ನೀವು ಉಳ್ಳಾಗಡ ಯ ಬಿತ್ತನೆ ಮಾಡ್ತಾರಂತ ಸರ್ ಅದೆಲ್ಲ ಕೇಳ್ಪಟ್ಟಿದ್ದೇವ ನಾವ ಈಗ
ಹೌದೌದು ಸರಿ ುಗ ಎಲ್ಲ ಬರ್ತಾ ಸರ್ ನಾಲ್ಕು ವರ್ಷಫುಲ್ ಆಿ ಬೇ ಪ್ರಾರಂಭ ಮಾಡ್ಬಿಟ್ಟಿದೆ ಸ ನಾ ಇವಾಗಲೇ ವರ್ಷಿಂದ ನಾವು ತುಂಬಾ ಅದರಲ್ಲಿ ಅ ಹಾ ಹೇಳ ಸರ್ ಮತ್ತೆ ಸಮಾಚಾರ
ಈಗ ತಾನೇ ಈ ಕ್ಲಿಯರ್ ಆಗಿೇತಾ ಇದ್ ಈಗ ಏ ರ್ ಕೇಳ್ತಾ ಇದೆ ಸರ್ ನಿಮ್ಗೆ ಹ ಸರಿಯಾಗಿ ಕೇಳ್ತಾ ಇದೆ ಸರ್ ಮತ್ತೆ ನಿಮ್ಮ ಇದು ಸರ್ ಊರಲ್ಲಿ ಮಳೆ ಕಡಿಮೆಯ ಹೇಗೆ ಹೆಚ್ಚಾಗಿದೆ ಸರ್
ಸರ್ ನಮ್ಮ ಊರಲ್ಲಿ ತುಂಬಾ ಮಳೆ ಕಡಿಮೆ ಯಾಕೆಂತಂದ್ರೆ ಸರ್ ಗಿಟಗಳನ್ನುಾಶ ಪಡ ತರ್ಸರ್ರಿ
ಸರಿ ರೈತರೆಲ್ಲಾ ಗಿಡಗಳನ್ನ ಯಾಕೆನಾಾಶ ಪಡಿಸುತ್ತಾರ ಅಂದರೆ ಗಿಡಗಳು ಎಲ್ಲಾ ಜಮೀನಲ್ಲಿ ನನ್ನ ನಡುವೆ ಬಂದ್ಬಿಟ್ಟಿದ್ದಾವಲ್ಲ ಸರ್ ಅದಕ್ಕಾಗಿ ಜಮೀನಲ್ಲಿ ಹಿಂಗ ಈ ಗಿಡಗಳಲ್ಲ ಮಾಡ್ತಾರೆ ಸರ್ ಮತ್ತೆ ನ್ ಮಳಕ್ಕೆ ಬರೋದನ್ನ ಸರ್
ಸರಿಯಾಗಿದೆ ಸರ್ ಯಾಕೆಂತಂದ್ರೆ ನಡುವು ಬೆಳದ್ರೆ ಅವ್ರಿಗೆ ರೈತರಿಗೆ ಲಾಭ ಆಗಲ್ಲ ಸರ್ ನುಕ್ಸಾನ್ ಆಗುತ್ತೆ
ಸರ್ ಏನಾದ್ರು ಒಡ್ಡಿನಲ್ಲಿ ಇದ್ರೆ ರೋಡ್ ಸೈಡ್ ಅದು ಇದ್ರೆ ಗಿಟಗಳ ಕಡಿ ಮಾಡಾರ್ದುದು ಸರ್ ಯಾಕಂದ್ರೆ ಒಡ್ಡಿನಲ್ಲಿ ಏನು ಕೆಲಸ ಇರೋದಿಲ್ಲ ಸರ್ ಒಡ್ಡನ್ನು ಚೆನ್ನಾಗಿ ಸ್ವಚ್ಛವಾಗಿರುತ್ತೆ ಸರ್
ಯಾಕೆ ಅ್ೂ ಒಂದ್ ರೀತಿ ತಪ್ಪಸರ್ ಯಾಕೆಂತಂದ್ರೆ
ಆಗಲ್ಲ ಸರ್ ಅದೇನ ಆಾಗುತ್ತೆ ಸರ್ ಒಡ್ೆಿನ ಕಡೆ
ಇದು ನೆರಳು ಬಿದ್ದು ನೆರಳ ನೆರಳು ಒಟ್ಟು ನೆಲ್ ಮೇಲೆ ಬ ಬಿಿದ್ದು ಸರ್ ಅಲ್ಲಿ ಸರಿಯಾಗಿ ಬೆಳಿಯ ತ್ತಲ ಸರ್ ಏನ್ ಗಿಡಗಳಿಗೆ ಬಿಸಿಲು ಬೇಕು ಸರ್ ಇದ್ರನೇ ಅವಕ್ ಸರಿಯಾಗಿ ಎಲ್ಲಾ ಸಿಗ್ತ ಸರ್ ಪೋಷಕ ಪೋಷಕಾಂಶ ಸಿಗ ಸರ್ ನೀವು್ ನೆರಳೆ ಬಿಡ್ಲಿಕ್ಕಂದ್ರೆ ಅವೆಲ್ಲ ಸೇಗ ಬೆಳಲ್ಲ ಸರ್ ಅದಕ್ಕಿ ಗಿಡ ಇರ್ಬಾರದು ಸರ್
ಹೌದಾ ಸರ್ ಸರಿ ಈಗ ಗಿಡದಿಂದ ಏನು ಲಾಭ ಏನು ನಷ್ಟ ಹೇಳಿ ಸರ್ ನೀಮ್ಗೆ
ಗಿಡದಿಂದ ನೋಡಿ ಸರ್ ಹಬ ಸಹ ಇದೆ ನಷ್ಟನ ಸಹ ಇದೆ ಯಾಕೆಂತಂದ್ರೆ ಬಾಬ ಎ ಗಿಡ ಹೊಂತದಲ್ಲಿ ಇರುದ್ರದ ಸ ಸರಿಯಾದ ಸಮಯಕ್ಕೆ ಮಳೆ ಆಗುತ್ತೆ ಸರ್ ಮತ್ತೆ ಒಂದಲ್ಲಿ ಯಾರಾದ್ರೂ ಕೆಲ್ಸಕ್ಕೆ ಬಂದರೆ ಅವ್ರಿಗೆ ವಿಶ್ರಾಂತಿ ಪಡೆಯಲು ಸ್ಥಳ ಇದ್ರ ಇರುತ್ತೆ ಸರ್ ಮತ್ತೆ ಅದರಿಂದ ನಷ್ಟ ಏನಪ್ಪಾ ಆಯತಂದ್ರೆ
ಮೊರ ಬಿತ್ತನೆ ಅದು ಏನ್ ಮಾಡ್ತಾರೆ ಸರ್ ಈಗ ಟ್ಯಾಕ್ಟ್ರ ಅಥವಾ ಎತ್ತು ಗಳಿಂದ ಬಿತ್ತನೆ ಮಾಡ್ತಾರ ಟ್ಯಾಕ್ಟರ್ ಇಂದ ಬಿತ್ತನೆ ಮಾಡ್ತಾರ ಸರ್
ಸರ್ ಮೊದ್ೇ ನಾಲ್ಕು ವರ್ಷದಿಂದ ಮೊದ್ಲು ಕಂಪಲ್ಸರಿ ಎಲ್ಲರೂ ಎತ್ತಿನ ಬಿತ್ತವಿ ಸರ್ ಈಗ ಎಲ್ಲಾ ಟ್ರ್ಯಾಕ್ಟರ್ ಬಂದೋ್ರಿಂದ ಸರ್ ಎಲ್ಲಾ ಎತ್ತಗೊಂಡನ ಎಲ್ಲಾ ಬಿಟ್ಟು ಬಿಟ್ಟಿದಾರ ಸರ್ ಆಲ್ ಮಷಿನರಿ ವರ್ಕ್ ಮಾಡ ಸರ್ ಹೌದು ಸರ್
ಸರ್ ಮತ್ತ ಈಗ ದನಗರ ದನಗಳಿಂದ ಹೆಚ್ಚಾಗಿ ಬಿತ್ತನೆ ಮಾಡ್ತಾ ಇಲ್ಲ ಸರ್
ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಸರಿ ಯಾಕೆ
ಸರ್ಖರೆ ಅಂದ್ರರೆ ದನಗಳಿಂದಾನೇ ಹೆಚ್ಚಾಗಿ ಬಿತ್ತನೆ ಮಾಡ್ಬೇಕು ಸರ್ ಯಾಕಂದ್ರೆ ಎಲ್ಲಾ ದನಗಳಿಗೆ ವ್ಯಾಯಾಮ ಆಗುತ್ತೆ ಸರ್ ಅದ ಹೀಗಾಗಿ
ಯಿಂತಾ ಅದು ಹಳೆ ಪದ್ಧತಿ ಸರ್ ಹಿರಿಯರು ಮಾಡಲ್ ರ್ತಕ್ಕಂಥ್ದು ತಪ್ಪಲ್ಲ ಸರ್ಕರೆ
ತನ ಮಾಡಿದರೆ ಹೆಚ್ಚು ಇಳುವರಿ ಬರುತ್ತೆ
ಹ್ಮ ಸ ಅದು ಹೇಗಾದ್ರೆ ಯಾ ಕೆಲಸ ಆಗ್ಿಲ್ಲಲ್ಲ ಅದ್ರ ಬಗ್ಗೆ ಹೊಲಗಿಂದ ಎತ್ತಗಳಿಂದ ಮಾಡಿದಾರ ಸರ್ ಅದು ಬಾಳ ದಪ್ಪಂಡಿ ಆಗಲ್ ಸರ್ ಹೊಲ ಹೊಲ ಎಲ್ಲ ದಪ್ಪಂಡು ಬಾಳ ಆಗಲ್ರಿ ಟ್ರ್ಯಾಕ್ಟರಿ ಇಂದ ಮಾಡಿದ್ರರೆ ಹೊಲ ಬಾಳ ಗಟ್ಟಿನಿ ಆಗಿಬಿತದೆ ಸರ್ ಅದು ಪಟ್ಟಿಯಾಗಿ ಸರಿಯಾಗಿ ಇವರು ಬರದಿಲ್ಲ ಸರಿ ಎತ್ತಿಂದ ಮಾಡಿದ್ರೆ ಅದು ಬಹಳ ಬರದಲ್ಲ ಸರ್ ಅದ್ರ ಮ್ಯಲೆ ಅದಕ್ಕೆ ಉತ್ತಮ ವಿೇವರು ಬಂದ್ಬಡ್ತ ಸರ್ ಅದ
ಅನ್ನು ನಾವು ಸ್ವೀಕರಿಸುತ್ತೇವೆ ಸರ್ ಮತ್ತೆ ನಿಮಗೆ ಇನ್ನೊಮ್ಮೆ ಮರು ಪ್ರಯತ್ನ ಮಾಡುತ್ತೇವೆ ಸರ್ ಕನೆಕ್ಟ್ ಮಾಡಲು ಹೀಗೆ ನಿಮ್ಮ ಕನೆಕ್ಟ್ ಅನ್ನು ನಾವು ಕನೆಕ್ಟ್ ಹಾಗಿದರೆೆ ಚೆನ್ನಾಗಿ ಮತ್ತೆ ಇದನ್ನು ಮುಂದೆ ಒಸೋದಕ್ಕಾಗಿ ನಾವು ಕೇಳಿಕೊಡ್ುತ್ತೇವೆ ಸರ್ ಮತ್ತೆ